ಹಲೋ
ಪ್ರಕೃತಿಯವ್ರ ಮಾತಾಡ್ತಾ ಇರೋದ
ಹೌದು ಹೇಳಿ ನೀವ್ ಯಾರು.
ನಾವು ರಾಜರಾಜೇಶ್ವರಿ ಕಾಲೇಜ್ ಇಂದ ಕಾಲ್ ಮಾಡಿರೋ ಬೆಂಗಳೂರು ಅ ಹ ಕಾಲೇ ಕೆಳದಕ್ ಮಾಡಿದ್ವಿ
ಹ ಹೇಳಿ ಇನ್ನೊಂದ್ಸಲಿ ಕೇಳಸಲಿಲ್ಲ
ಕಾಲ ಕಾಲೇಜಂದು ಬಗ್ಗೆ ಹೆಂಗ ಹೆಂಗಿದೆ ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ದು
ಹ ಹೌದಾ ಹೇಳಿ
ಆ ಕಾಲೇಜ್ ಅಲ್ಲಿ ಅ ಸಿಕ್ಸ್ ಟು ಸೆವೆನ್ ಬ್ರಾಂಚಸ್ ಇದೆ. ಆ ಇಂಜಿನಿಯರಿಂಗ್ ಕಾಲೇಜ್ ಇದು.
ಹ್ಮ.
ಎಲ್ಲ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಇದೆ ಸುಮಾರು ಬ್ಯಾಂಜಸ್ಗಳು ಇದಾವೆ ನಿಮಗೆ ಪೇ ಆ ಪ್ಲೇಸ್ಮೆಂಟ್ಸ್ ಎಲ್ಲ ಆಗತ್ತೆ ಆದ್ರೆ ಅಷ್ಟ ತುಂಬಾ ಜಾಸ್ತಿ ಸಂಬಳಕ್ಕ ನು ಹೋಗ ಅಷ್ಟು ಅ ಪ್ಲೇಸ್ಮೆಂಟ್ ಆಗಲ್ಲ.
ಎಷ್ಟ ಪ್ಯಾಕೇಜ್ ಬರತ್ತೆ.
ಒಂದ ಮಿನಿಮಮ್ ಅಂದ ಒಂದು ತ್ರೀ ಟು ಫೈ ಬರತ್ತೆ ಅಷ್ಟೇ.
ಹಾ ಯಾವ್ಯಾವ
ಅ ಕಂಪ್ನಿ ಅಂದ್ರ ಆ ಐ ಬಿ ಎಂ ಇನ್ಫೋಸಿಸ್ ಮತ್ತೆ ವ ಇದು ಏನು ಕೋಡಿಂಗ್ ದು ಎಲ್ಲ
ಬರ ಸ್ಟಾರ್ಟಪ್ ಕಂಪನಿನ ಅಥವಾ
ಇಲ್ಲ ಇಲ್ಲ ಐ ಎಲ್ಲದೂ ಇದೆ ಐಟಿನೂ ಇದೆ ಸ್ಟಾರ್ಟ್ ಟರ್ ಸ್ಟಾರ್ಟ್ ಅಪ್ ಇದೆ.
ಯಾವ ಯಾವದಕ್ ಬಾಳೆ ಪ್ಲೇಸ್ಮೆಂಟ್ ಆಗದು ಟೆಕ್ನಿಕಲ್ ನಾನ್ ಟೆಕ್ನಿಕಲ್.
ಅ ಈಗೆಲ್ಲ ಎಲ್ಲಿ ಅ ನಾನ್ ಟೆಕ್ನಿಕಲ್ ಆಗ್ತಾ ಇರೋದು.
ಐಸ್ಟ್ ಪ್ಯಾಕೇಜ್ ಎಷ್ಟ ಆಯ್ತು.
ಅ ಐಸ್ಟ್ ಅಂದ್ರೆ ತರ್ಟಿ ಟೂ ಆಗಿದೆ.
ತರ್ಟಿ ಟೂ ಲಾಕ್ ನೋಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಸೇರಿ ಸೇರ್ಕೊಳ್ಳಿ ಕಾಲೇಜಿಗೆ ಎಲ್ಲಾ
ಫೀಸು ಎರಡ್ ಲಕ್ಷ ಹಂಗಿದೆ ಮತ್ತೆ ಹಸ್ ಹಾಸ್ಟೆಲ್ ಅಲ್ಲಿ ಅಂದ್ರೆ ಒಂದೂವರೆ ಲಕ್ಷ ಕೊಡಬೇಕು ಹಸ್ಟೆಲ ಚೆನ್ನಾಗಿದೆ ಊಟ ಎಲ್ಲ ತುಂಬಾ ಚೆನ್ನಾಗ ಕೊಡ್ತಾರೆ. ಸೇಫ್ಟಿನು ತುಂಬಾ ಚ ಚೆನ್ನಾಗಿದೆ ವಾರ್ಡನ್ ಗಳೆಲ್ಲ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ಊಟ ಅಂತೂ ಬಾಯಲ್ಲಿ ಇಟ್ರೆ ಹಂಗೆ ಕರ್ಗೋಗತ್ತೆ ಅಷ್ಟ ಚೆನ್ನಾಗಿರತ್ತೆ.
ಮೂರತ್ತು ಬಿಸಿ ಊಟ ಇರುತ್ತ.
ಹ್ಮ ಮೂರ ಹತ್ತು ಬಿಸಿ ಊಟ ಇರತ್ತೆ. ಚೆನ್ನಾಗಿರತ್ತೆ ನೋಡಿ ನಿಮ್ ನೀವು ಮತ್ತೆ ನಿಮ್ ಫ್ರೆಂಡ್ಸ್ನೆಲ್ಲ ಕರ್ಕೊ ಬನ್ನಿ.
ಹ ಕಾಲೇಜಿಗೆ ಯಾವಾಗ ವಿಸಿಟ್ ಮಾಡ್ಬೋದು.
ಈಗ ಅಡ್ಮಿಷನ್ಸ್ ಶುರು ಆಗಿದೆ ನೀವು ಕರ್ಕೊ ಬನ್ನಿ ಎಲ್ಲಾನು ತುಂಬಾ ಅಡ್ಮಿಷನ್ ಆದ್ರೆ. ನೀವು ಓಡಾಡ್ಕೊಂಡಿರ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಾ
ಹಾ ಬರ್ತೀವಿ ಯಾವಾಗಿಂದ ಈ ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನಗೆ?
ಅಡ್ಮಿಷನಗೆ? ಈಗ ಸಿ ಇ ಟಿ ರಿಸಲ್ಟ್ ಬಂದಾದ್ಮೇಲೆ ಶುರು ಮಾಡ್ತೀವಿ. ಬೇಕಾರ ಮ್ಯಾನೇಜ್ಮೆಂಟದು ಇದೆ ಮ್ಯಾನೇಜ್ಮೆಂಟದ ಮ್ಯಾನೇಜ್ಮೆಂಟ್ ಫೈ ಲ್ಯಾಕ್ ಆಗುತ್ತೆ ಅಂದರೆ ಸಿ ಎಸ್ ಸಿ ಆದರೆ ಬೇರೆ ಬ್ರಾಂಚ್ ಚೆಲ ಆದರೆ ಕಮ್ಮಿ ಆಗ್ತಾ ಹೋಗುತ್ತೆ.
ಹಾ ಹಾ
ಅ ಬೇಕಾದ್ರೆ ಇಲ್ಲಿ ಪ್ರಿನ್ ಇದು ಪ್ರೆಸಿಡೆಂಟದು ಬರ್ತಡೆ ಇದ್ದಾಗ ಬನ್ನಿ ಕಮ್ಮಿ ಮಾಡ್ಸ್ಕೊಡ್ತೇವಿ. ಇಲ್ಲ ನನ್ನ ಹೆಸರ ಹೇಳಿ ಬಂದು ಕಮ್ಮಿ ಮಾಡ್ಕೊಡ್ತಾರೆ. ಪ್ರೆಸಿಡೆಂಟ್ ಬರ್ತ್ಡೇ ಜುಲೈ ಫೋರಿಗೆ ಹಂಗಿದೆ.
ಹಾ ಹಾ
ನೋಡ್ಕೊಂಡ್ ಬನ್ನಿ ನಿಮಗೆ ಯಾವಾಗ ಅನುಕೂಲ ಆಗತ್ತೆ ಅವಾಗ?
ಹ ಹಾ
ಹ ಮತ್ತೆ ಏನಾದ್ರು ಕೇಳದಿತ್ತ?
ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೆೇಂಗಿದೆ?
ಇನ್ಫ್ರಾಸ್ಟ್ರಕ್ಚರ್ ಈ ಈಗ ಇನ್ನು ತುಂಬಾ ಕನ್ಸ್ಟ್ರಕ್ಷನ್ ಗಳ ಮಾಡ್ತಾ ಇದ್ದಾರೆ. ತುಂಬಾ ಐಡಿಯಾ ತನ್ ಲ್ಯಾಬ್ ಅಂತ ಇದೆ ಎಲ್ಲಾ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಗಳೆಲ್ಲ ಇದೆ ಚೆನ್ನಾಗಿದೆ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆ ಇನ್ ಸೇಲ್ ಎಲ್ಲಾ?
ಲ್ಯಾಂಗ್ವೇಜಸ್ ಲ್ಯಾಬ್ ಎಲ್ಲಾ ಹೆಂಗಿದೇ.
ಲ್ಯಾಂಗ್ವೇಜಸ್ ತು ಲ್ಯಾಬ್ ಚೆನ್ನಾಗಿದೆ ಕನ್ನಡ ಹಿಂದಿ ಇಂಗ್ಲಿೀಷ್ ಎಲ್ಲದು ಕಲಸ ಕೊಡ್ತಾರೆ. ಎಲ್ಲ ಒಂದೊಂದ್ ಬ್ರಾಂಚಗು ಒಂದೊಂದ ಬಿಲ್ಡಿಂಗ್ ಗಳ ಇರೋದು.
ಓ
ಹಾ ನೋಡಿ ನೀವು ಒಂದ ಸಲಿ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ಮೇಲೆ ಗೊತ್ತಾಗದ ಅಲ್ಲಾ? ಹೆಂಗಿದೆ ಕಾಲೇಜು ಅಂತ?
ಅದೇ ಪೇರೆಂಟ್ಸ್ ಜೊತೆ ವಿಸಿಟ್ ಮಾಡ್ತು ಒನ್ ಟೈಮ್
ಹಾ ಬನ್ನಿ ಬನ್ನಿ.
ಮತ್ತೆ ಹಾ ಹೇಳಿ ಹೇಳಿ.
ನಿಮ್ಮ ಫ್ರೆಂಡ್ಸಿಗೂ ಎಲ್ಲಾ ಹೇಳಿ ಹಿಂಗೆ ಹಿಂಗಿದೆ ಕಾಲೇಜು ಅಂತ. ಸೇರ್ಕೊನೋದಿಕ್ಕೆ ಹಾ ಹಾ ಸರಿ ಬಂದಿ ನನ್ನ ಹೆಸರ ಹೇಳಿ ಆಯ್ತಾ?
ನಿಮ್ಮ ಹೆಸರ ಏನು?
ನನ್ನ ಹೆಸರು ನವ್ಯತಾ ಅಂತ. ಹಾ ಕಾಲೇಜ್ ಚೆನ್ನಾಗಿದೆ. ಎಲ್ಲಾ ಪ್ಲೇಸ್ಮೆಂಟ್ ಆಗತ್ತೆ ಇನ್ ಬರ್ತಾ ಬರ್ತಾ ನಿಮ್ದು ಗ್ರಾಜುಯೇಷನ್ ಆಗೋಸ್ ಜೊತೆ ಇನ್ನು ಕಂಪನೀಗಳ ಕರಸಿರ್ತೀವಿ ನಾವು?
ಹಾ ಲೆಕ್ಚರರ್ಸ್ ಎಲ್ಲಾ ಫ್ರೆಂಡ್ ಲೀ ಇದ್ದಾರಾ?
ಹಾ ಲೆಕ್ಚರರ್ಸ್ ಎಲ್ಲಾ ಫ್ರೆಂಡ್ ಲೀ ಇದ್ದಾರೆ. ನಾನು ಐ ಎಸ್ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು.
ನೀವೇನ್ ಮಾಡ್ತಿರೋದು.
ನಾ ನಾನು ಇದೇ ಕಾಲೇಜಲ್ಲಿ ಓದಿ ಇಲ್ಲೇ ಲೆಕ್ಚರಿಂಗ್ ಮಾಡ್ತಾ ಇದ್ದೀನಿ.
ಹೌದು ನೀವು ಯಾವ್ ಸಬ್ಜೆಕ್ಟ್ ತಗೊಳ್ತೀರಾ.
ನಾನು ಇದು ಸಿಸ್ಟಮ್ ಪ್ರೋಗ್ರಾಮಿಂಗ್ ತಗೋತೀನಿ‌. ಮತ್ತೆ ಓ ಎಸ್ ತಗೋತೀನಿ. ಈ ಪ್ರತಿ ಸೇಮ್ ಎಲ್ಲರಿಗೂ ತೊಗೋರ್ತೀನಿ ನಾನು. ಬನ್ನಿ ನೀವು ಹಾ ಸ್ಟಾರ್ಟಿಂಗ್ ಇಯರ್ ಅಲ್ಲೇ ಸಿಕ್ ತೀವ್ ನಾವು ಹೆಂಗೋ ಅವಾಗ ಪಚ್ಚಯ ಮಾಡ್ಕೋಣ.
ಅದೇ ನಮ್ಮದ ಆಯ್ಯೋ ಹೆಚ್ ಓ ಡಿ ಎಲ್ಲಾ ಹೆಂಗಿದ್ದಾರೆ ಹೆಚ್ ಓ ಡಿ ಎಲ್ಲಾ ಹೆಂಗಿದ್ದಾರೆ.
ಹ ಹೆಚ್ ಓಂ ಡಿ ಎಲ್ಲಾ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನೀವು ಇಮ್ಯಾಜನೇ ಮಾಡ್ಕೊಂಡಿರಲ್ಲ ಕಾಲೇಜ್ ಅಲ್ಲಿ ಸ್ಕೂಲ್ಲೆಲ್ಲಾ ಎಷ್ಟು ಸ್ಟ್ರಿಕ್ಟ್ ಇರ್ತಾರಲ್ವಾ. ಆತರಂತೂ ಇಲ್ಲಿ ಇಲ್ವೇ ಇಲ್ಲ ನೀವ್ ಏನೇ ಪ್ರಾಬ್ಲಮ್ ಇದ್ರು ನೀವ್ ಹೋಗ್ ಗೆ ಅವ್ರಿಗೆ ಹೇಳ್ಕೊಬಹುದು. ಹಿಂಗಿದೆ ಅಂತ ಅವರು ಸಲ್ಯೂಷನ್ ಕೊಡ್ತಾರೆ ನಿಮಗೆ ತುಂಬಾ ಚೆನ್ನಾಗಿದ್ದಾರೆ. ಜೋಡಿ ಅವರೇ ನಿಮಗ್ ಬೇಕ್ರ ಹ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಮತ್ತೆ ಪ್ಲೇಸ್ಮೆಂಟ್ ಎಲ್ಲಾ ಅವರೇ ಮಾಡಿಸ್ತಾರೆ ನೀವು ತಲೆನೇ ಕೆಟ್ಸ್ಕೊಂಡದ್ ಬೇಡ ಅಷ್ಟ್ ಚೆನ್ನಾಗ್ ಮಾಡಿಸತಾರ್ ಅವರು.
ಇಂಟರ್ನ್ಶಿಪ್ಸ್ ಎಲ್ಲಾ ಅವರು ಪ್ರೊವೈಡ್ ಮಾಡ್ತಾರಾ ಅಥವಾ ಹೊರಗೆ ಹೋಗ್ಬೇಕಾ.
ಇಲ್ಲ ಮ್ಯಾಮ್ ನೀವು ಹೊರಗಡೆ ಹೋಗ್ಬೇಕ್ ಕು ಇಂಟರ್ನ್ಷಿಪ್ ಗಲ್ಲ ಹ ಜಾಸ್ತಿ ಆಫ್ ಕ್ಯಾಂಪಸ್ ಅಲ್ಲಿ ಮಾಡ್ಕೊಂಡ್ರೆನೆ ನಿಮಗೆ ಯೂಸ್ ಆಗುತ್ತೆ. ಆಫ್ ಅಂದ್ರೆ ಆನ್ ಲೈನ್ ಮಾಡ್ಕೊಂಡ್ರೆ ಅಷ್ಟು ಯೂಸ್ ಆಗೋದಿಲ್ಲ.
ಹಾ
ಅದೇ ನೋಡಿ ಅಂದ್ರೆ ಯಾರಾದ್ರೂ ರೆಫರ್ ಮಾಡೋರಿದ್ರೆ ನಿಮ್ಮ ಸೀನಿಯರ್ಸ್ ಅಕ್ ಕ ಅವರು ಯಾರಾದ್ರು ಅವರು ಹತ್ತಿರ ರೆಫರ್ ಮಾಡ್ಕೊಂಡ್ ಹೋಗಿ.
ಅದೇ ಅದೇ
ಹಾ ಅವಾಗ ಹೆಲ್ಪ್ ಆಗುತ್ತೆ ಪೇಡ್ ಇಂಟರ್ನ್ಶಿಪ್ ಕೆ ಹೋಗ್ಬೇಕಂತ ಏನಿಲ್ಲ.
ಹಾ
ನಾರ್ಮಲ್ ಇಂಟರ್ನ್ಶಿಪ್ಗೆ ಹೋಗ್ಬೋದು ನೀವು.
ಹಾ
ಟ್ಟ್ ಫೈನಲ್ ಇಯರ್ ಬರೋಷ್ಟೊತ್ತಗೆ ಒಂದು. ಫೈವ್ ಟು ಪೋರ್ ಇಂಟರ್ನ್ಶಿಪ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೆಲ್ಪ್ ಆಗುತ್ತೆ ಆಮೇಲೆ ನಿಮಗೆ ಜಾಬ್ ತಗೊಂಡ್ ಅಷ್ಟೇತ್ತೆಲ್ಲಿ.
ಮತ್ತೆ ಬೇರೆ ಯಾವ ಕಂಪನಿಗಳು ಇದಾವೆ ಅದಾಷ್ಟೇನಾ.
ಹಾ ಇಷ್ಟೇ ಕಂಪನಿಗಳು ಅದೇ ನೀವು ಗ್ರಾಜುಯೇಷನ್ ಆಗೋಷ್ಟ್ ಜೊತಲಿ ಬರುತ್ತೆ ಸುಮಾರು ಕಂಪನಿಗಳು.
ಹ ಆತರ
ಹಾ ಆತರ
ಈಗ ಎಲ್ಲಾ ನಮ್ ಸೀನಿಯರ್ಸ್ ಐ ಮೀನ್ ಪಾಸ್ ಡೌಟ್ ಆಗೋ ಸೀನಿಯರ್ಸ್ಗೆ ಎಲ್ಲಾರಿಗೂ ಸಮ್ ಪ್ಲೇಸ್ಮೆಂಟ್ಸ್ ಆಗಿದೆನಾ.
ಹ ಆಗ್ತಾ ಇದೆ ಅವರಿಗೆ ಆ ಒಂದು ಫೈವ್ ಲ್ಯಾಕ್ ಪ್ಯಾಕೇಜ್ ಏಟ್ ಲ್ಯಾಕ್ ಪ್ಯಾಕೇಜ್ ಎಲ್ಲಾ ಹಂಗೆ ಹೋಗ್ತಾ ಇದ್ದಾರೆ ಸುಮಾರು ಜನ ಕಂಪ್ ನ ಎಲ್ಲೂ ವರ್ಕ್ ಮಾಡಕ್ ಹೋಗ್ತಾ ಇದಾರೆ ಒಂದ್ ಇಷ್ಟು ಜನ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ
ಹೊರ್ಗಡೆ ಆಫ್ ಕ್ಯಾಂಪಸ್ ಇಂಟರ್ನ್ಶಿಪ್ಗ್ ಹೋಗಕೆ ಚಾನ್ಸ್ ಏನಾದ್ರು ಕೊಡ್ತಾರ ಅಂದ್ರೆ
ಹಾ ಹಾ ಕೊಡ್ತಾರ ನಿಮ್ದ ಏನಾದ್ರು ಎಲ್ಲಾ ಸೆಮ್ಮ್ ಅಲ್ಲಿ ನೈನ್ ಸಿ ಜಿ ಪಿ ಮೇಲಿದ್ರೆ ನಿಮಗೆ ಸೆವೆನ್ ಸೆಮ್ದ ನೀವು ಮುಂಚೆನೆ ಓದ ಬಹುದು ಅವಾಗ ಸೆವೆಂತ್ ಸೆಮ್ ಮತ್ತೆ ಏಂಟ ಸೆಮ್ ಫುಲ್ ನೀವು ಇಂಟರ್ನ್ಶಿಪ್ಗೆೋಗ ಹೋಗಬಹದು ಮತ್ತೆ ಹ ಅದೇ ಇಂಟೆನ್ಶಿಪ್ ಹೋಗ್ಬಹುದು ಆ ಸೆಮ್ ಫುಲ್ ನೀವು ಕಾಲೇಜಿಗೆ ಬರೋದ ಬೇಡ ಒಂದು ವರ್ಷ ಹಾ ಫುಲ್ ಹಾ ಫುಲ್ ಅಟೆಂಡೆನ್ಸ್ ಕೊಡ್ತೀವಿ ಎಕ್ಸಾಮು ನೀವು ಬರಿಯೋದೇನ್ ಬೇಡಾ ಇಂಟರ್ನ್ಶಿಪ್ ಸಾಕು ನೀವು ಲಾಸ್ಟ್ ಇಯರ್ ಬರೀ ಫೀಸ್ ಕಟ್ಟ್ರೆ ಸಾಕು ಇಂಟರ್ನ್ಶಿಪ್ ಮಾಡ್ಕೊಂಡು ಹೊರಗೆ ಇರ್ಬೋದು ಕಾಲೇಜಿಗೆ ಬರ್ಬೇಕಂತ ಏನಿಲ್ಲಾ ಬರಿ ಒಂದು ಹಾ ಆದದ್ರೆ ಎಕ್ಸಾಮ್ ಇರತ್ತೆ ಅಲ್ಲ ಡಿಗ್ರಿ ಡಿಗ್ರಿ ಸರ್ಟಿಫಿಕೇಟ್ ಇರುತ್ತೆ ಅಲ್ಲ ಎಕ್ಸಾಮ್ ಬರಿ ನೀವು ಬರ್ಬೇಕು ತ್ರೀ ಸಬ್ಜೆಕ್ಟ್ಸ್ ಇರತ್ತೆ ನೀವು ಇಂಟರ್ ಸೆವೆನ್ತ್ ಸೇಮ್ ಅಲ್ಲಿ ತ್ರೀ ಸಬ್ಜೆಕ್ಟ್ ಇರುತ್ತೆ ಮತ್ತೆ ಪ್ರಾಜೆಕ್ಟ್ ತೊಂದಿರತ್ತೆ ಮತ್ತ ಏ ಸಮ್ ಅಲ್ಲಿ ನೀವು ಇಂಟರ್ನ್ಶಿಪ್ ಅಲ್ಲಿ ಏನ್ ಮಾಡಿರ್ತೀರಾ ಅದ್ರದ್ದ ಪ್ರಾಜೆಕ್ಟದು ಮತ್ತೆ ಎಕ್ಸಾಮ್ ಇರತ್ತೆ ಅಷ್ಟೆ ಮತ್ತೇ ಏನಿರಲ್ಲ
ಹ ಲೆಕ್ಚರರ್ಸ್ ಎಲ್ಲಾ ಫ್ರೆಂಡ್ಲಿ ಇದ್ದಾರಾ
ಹಾ ಲೆಕ್ಚರರ್ಸ್ ಎಲ್ಲಾ ಫ್ರೆಂಡ್ಲಿ ಇದ್ದಾರೆ ಫುಲ್ಲು
ಡಿಸ್ಕ್ರಿಮಿನೇಷನ್ ಆತರ ಎಲ್ಲಾ ಬೆದಬಾವ ಆತಾರ ಮಾಡೋ ಯಾರು ಇಲ್ವಲ್ಲ
ಆ ತರ ಎಲ್ಲಾ ಮಾಡಲ್ಲ ಇಲ್ಲ ಎಲ್ಲ ಮಾಡಿದ್ರೆ ರ್ಯಾಗಿಂಗ್ ಎಲ್ಲ ಕಾಲೇಜಲ್ಲಿ ಇಲ್ಲಾ
ಹಾ
ಹಾಸ್ಟೆಲನಲೂ ಇಲ್ಲಾ ನೀವು ಹೌಸ್ ಚಲ್ ಯಾವ ಊರಿಂದ ಮೇಡಮ್ ನೀವು
ನಮ್ದ ನಾವ್ ಗಂಗಾವತಿ
ಆ ಹಂಗ್ ಮತ್ತ ಹಾಸ್ಟೆಲ್ ಎಲ್ಲೇ ಇರ್ಬೇಕಾಗತ್ತೆ ಇಲ್ಲಿ ಬಂದ್ರೆ ಹಾಸ್ಟೆಲಲ್ಲೆ ಇದೆ
ಹಾ ಹಾಸ್ಟೆಲ್ ಎಲ್ಲಾ ಸೇಫ್ಟಿ ಇದೆ ಅಲ್ಲ
ಹಾ ಸೇಫ್ಟಿ ಇದೆ ತುಂಬಾ
ವಾರ್ಡನ್ ಗಳೆಲ್ಲ ಹೇಗಿದ್ದಾರೆ
ವಾರ್ಡನ್ ಗಳು ಚೆನ್ನಾಗಿದ್ದಾರೆ ಅಡ್ಡಿಲ್ಲ ಇರ್ಬೋದು ಬೇಕಾದ ನೀ ವಾರ್ಡಸು ಫೈವ್ ಮೆಂಬರ್ಸ್ ಇದ್ದಾರೆ ಫೈವ್ ಫ್ಲೋರಿಗೆ ಫೈವ್ ಮೆಂಬರ್ಸು ಸೇಫ್ಟಿ ಇದೆ ಚೆನ್ನಾಗಿ ಮತ್ತೆ ಸ್ನಾಯಾಕ್ಸ್ ಕೊಡ್ತಾರೆ ಊಟಕ್ಕೆ ಇದು ಸಂಜೆ ಮತ್ತೆ ಟೀ ಹಾಲು ಕಾಫಿ ಎಲ್ಲದು ಕೊಡ್ತಾರೆ ಬಹುಷಃ ನಿಮ್ಗೆ ಒಂದ್ ಲ್ಯಾಕ್ ಟ್ವೆಂಟಿ ಅಥವಾ ಒನ್ ಲಾಕ್ ತರ್ಟಿ ತೌಸೆಂಟ್ ಆಗ್ಬಹುದು ಒಬ್ರು ರಮೇಶ್ ಸರ್ ಅಂತ ಇದ್ದಾರೆ ಅವ್ರ ನಂಬರ್ ಕೊ ನೀವು ಬೇಕಾದ ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಿ
ಹಾ ಹಾ ಅವ್ರ ನಂಬ್ರಮೇ ಕಳ್ಸರಿ ನಾವು ಕೇಳ್ತೀವಿ ಅವ್ರಿಗೆ ಯಾವಾಗ ಯಾವಾಗ ವಿಸಿಟ್ ಮಾಡ್ಬೇಕು ಅಂತ ಹೇಳಿಲ್ಲ
ಅದ ಹ ಯಾವಾಗ ಅಂದ್ರೆ ನಿಮ್ದ ಈಗ ಸಿ ಇ ಟಿ ರಾಂಕಿಂಗ್ ಬರುತ್ತಲ್ಲಾ ಕಟ್ಟ
ಹಾ
ಹಲೋ